ಏನ್ ಮಾಡತಿಲ್ಲ ನಾಷ್ಟ ಆಯ್ತಲ್ಲ.
ಇಡ್ಲಪ್ಪ ಮಾಡ್ಬೇಕ ಈಗ.
ಮಾಡಕ ಯಾಕ್ ಮುಂಜಾನೆ ತೇನ್ ಬರ್ಲಿಲ್ಲ ಪಿಜೆ ಏನ್ ಮಾಡಿಲ್ಲಾ.
ಪುರಿ ಮಾಡಿದ್ರು ಪುರಿ ಎಲ್ಲ ಯಾರ್ ತಿಂತಾರೆ
ಅಹ್ ತಿನ್ಬೇಕಲ್ ಮದ್ಲ ಪುರಿ ಉಬ್ಬಂದ ಗಬ್ಬಿಏನೊ ಸ್ವಲ್ಪ ಉಬ ಬಿಡ್ಬೇಕಪ್ಪಾ.
ಏತಿ ಇನ್ಬಾರ್ದ ಆಯಿಲ್ ಜಾಸ್ತಿ ಇರ್ತದೆ ಪುರಿ ಎಲ್ಲ ಯಾರು ತಿಂತಾರೆ.
ತಗೋಬೇಕು ವಿಟಾಮಿನ್ ಡಿ ಸಿಗುತ್ತಾ.
ಎಣ್ಣೆ ಚೆನ್ನಾಗಿರಲ್ಲವಲ್ಲ.
ಅ ಅದು ಕೆಟ್ಟ್ಮೇಲೆ ಬುದ್ಧಿ ಬಂದ್ ತ್ತರ್ ಗೊತ್ತಾ. ಆ ತರ ಡುಮ್ಮ ಡುಮ್ಮ ಆದ್ಮೇಲೆ ಎಣ್ಣೆ ಬಿಟ್ಟನಂತ್ತ.
ಡುಮ್ಮ ಅದಕ್ಕೆಲ್ಲ ಇರೋದು. ತಿಂದಲ್ಲೇ ಡುಮ್ಮ ಇರೋದು.
ಹಾ ಅಂದ್ರೆ ಇನ್ ತಿಂದ್ರೆ ಹೆಂಗಿರ್ತಿದ್ದವ.
ತಿಂದಿದ್ರೆ ಕರೆಕ್ಟ್ ಆಗ ಇರ್ತಿದ್ನೇನೋ
ಹ ಹೋಗ್ಲಿ ಬಿಡ ಭಾತಲ್ಲೇ ಕೆಡಸ್ಕೊಬೇಡ ಮತ್ತ ಇದು ಹ್ ಟೆನ್ಷನ್ನು ಮತ್ತೆ ಪಶ್ಚಾಪ ಇವಕ್ಕೆಲ್ಲೂನು ಮತ್ತೆ ಡುಮಕ ಆಗ್ತರತ್ತ ಬ್ಯಾಡ್ ಬಿ ಬಳತ ಎಲ್ಲ ಕೆಡ್ಸ್ಕೋಬೇಡ
ಅವಲಾಗ್ ಗೊತ್ತಿರ್ಲಿಲ್ಲಪ್ಪ ನಮಗೆ
ಇ ಮಾಡಿದ್ಯಪ್ಪ ಇವತ್ತೇನ ಯಾವ್ದೋ ಬಾತ್ ಇತ್ತಪ್ಪ
ಬಾತ್ಗಳ ಎಷ್ಟರು ಗೊತ್ತಿಲ್ಲಾ ನಿಂಗೆ
ಏ ನಮ್ಗೆ ನಮ್ ಕಡೆ ಬರ ಜ್ವಾಳದ್ ರೊಟ್ಟಿ ಅನ್ನ ಸಾರ್ ಪಡತಾ ಪಡತರುವ
ಜ್ವಡಡ್ ರ ರೊಟ್ಟಿ ಅಷ್ಟೇ ಅಕ್ಕಿ ರೊಟ್ಟಿ ಎಲ್ಲಕ್ ಮಾಡಲ್ಲ
ಜೋಳದ ರೋಟ್ಟೆ ಪಲ್ಯ ರಾಗಿ ರೊಟ್ಟಿ ನಮ್ ಹಾಗನೇ ಬೆಳೆಯೋಲ್ಲಲ್ಲ ಹ ಬಹಳ ಕಡಿಮೆ, ಆದ್ರೆ ಒಬ್ಬೊಬ್ಬ್ರ ಮನೇಲಿ ಹೇಳ್ತೀನಿ. ಆಮೇಲೆ ನಾನ್ ಸುಮ್ನೆ ಯಾವ ಈಗ ರುಚಿಗೋಸ್ಕರ ಮಾಡ್ಕೊಂಡಿರ್ತೆ ಹೇಗಿರುತ್ತೆ ಹೆಂಗೆ ಏನಂತ
ಹ್ಮ ನಮ್ಮನಾಗ ಮೂರ್ ತರದ್ದ ಮಾಡ್ತಾರ
ಅ ಬ್ಬಾಬ್ಬಬ್ಬಬ ನೀವು ನಡು ಹ ನೀವು ನಡುಗನ್ನಡದವರ? ಅಂದ್ರೆ ನ ಕರ್ನಾಟಕದೋರ್ ಹಾಕಲ್ಲ ಅದಕ್ ನಡೆಯುತ್ತೆ
ಹ್ಮ್ ನಮ್ಮನ್ಯಾಗ ಮಾತ್ರ ಅದು ಜೋಳದ ರೊಟ್ಟಿ ಎಲ್ಲ ಮಾಡದು ಹ್ಮ್
ದ ಜೋಳದ ರೊಟ್ಟಿ ಹಾಗೆ ಜಗದೆತ್ತಿ ನಮ್ಮಪ್ ತಿಂತಿದ ರಾಗಿ ಮುದ್ದಿ ಆಗಿದ್ದ ಕಲ್ಲ
ಹ್ಮ್
ಮಾಡ್ತಳ ಇಡ್ಲಿ ವಡ. ನಗಿನ್ ಪ್ಲಾಸ್ಟಿಕ್ ವಡ ಕೇಳೇನ್ ನೀ ಅದನ್ನ?
ಇಲ್ಲ ಇಲ್ಲ ಇವತ್ತು ಕೇಳತ ಇರದು
ಹಾ ಇಂಥವೆಲ್ಲ ಓದ್ಬೇಕು. ಅವ ಅದ ಅದ್ರ ಸಲುವಾಗಿ, ಇದು ದಿನಪತ್ರಿಕೆ ಮತ್ತೆ ಅವ ಇದು ಬ ಬರ್ತವ ಮ್ಯಾಗಸಿನ್ಗಳು ಸುಧಾ, ಈಗ ಓದ್ಬೇಕು ಉದ್ದಾರಕ್ಕೆ ಜೀವನ್ಯಾಗ ಉಜ್ವಲ ಆಗ್ರಿ ಸ್ವಲ್ಪ ಹ್ಮ್ ಮತ್ತ ಅಭ್ಯಾಸ ಹೆಂಗ ಹೊಂಟದ
ಅಭ್ಯಾಸ ಹೆಂಗ ಹೋಗ್ತಾ ಇದೆ
ಹೌದಲ್ಲೇ ಅಭ್ಯಾಸ ಮಾಡ್ರಿ, ಜೀವನದಾಗ ಉದ್ಧಾರ ಆಗ್ರಿ, ಏನ್ ನೀವು ತಾಂತ್ರಿಕ ಮಾಹಿತಿ ತಾಂತ್ರಿಕದಲ್ಲಿದ್ರಾ?
ಇಲ್ಲಪ್ಪ
ಈ ಆ ಕನ್ನಡದಲ್ಲಿ ಮಾಹಿತಿ ತ.. ತಾಂತ್ರಿ.. ತ, ಏನಂತಾರೆ ತಾಂತ್ರಿಕ ಅಂತಾರ ಇನ್ಫಾರ್ಮೇಶನ್ ಇಂಜಿನಿಯರ್ಗೆ, ಹಾ ಹಾ ಹಂಗೆ ಅದು ಕನ್ನಡದಲ್ಲಿ ಗೊತ್ತು ಮಾಡ್ಕೊಬೇಕು
ಈಗ ತಿಳ್ಕಂಡೆ ತಾ
ಅಯ್ಯಾ ನೀ ಎಷ್ಟನೇ ತನಕ ಕನ್ನಡ ಮೀಡಿಯಂ
ನಾ ಫುಲ್ ಕನ್ನಡ ಮೀಡಿಯಂ ಓದಿಲ್ಲ ಬಿಡು
ಓದೇ ಇಲ್ಲಾ ಹೇಗ್ರೀ ನಮ್ ಕನ್ನಡ ಹೆಂಗ್ ಬೆಳೆಯುತ್ತೆರಿ? ನಾನು ಇಂಗ್ಲೀಷ್ ಮೀಡಿಯಮೇ ಆದ ಐದ್ನೇದು ತನಕ ಕನ್ನಡ ಮೀಡಿಯಮೇ. ಓದ್ಬೇಡ ನಮ್ಮ
ನಾವ್ ಕನ್ನಡ ಬಿಟ್ಕೊಡಲ್ಲ ಆದ್ರ
ಕನ್ನಡ ಬಿಟ್ಕೊಡೋದಂದ್ರ ಆಗಲ್ಲ. ಕನ್ನಡ ಉಳಸ್ರಿ ಮೊದ್ಲು. ಬಿಟ್ ಕೊಡೋದಂದ್ರೆ ಅಲ್ಲಿ ಹೋಗಕಷ ಹ್ಮ ನ ಏನ್ ಉಳಿಸತಾ ಇದಾರ ರೀ ಮಾಹಿತಿ ಅಂದ್ರೂ ಗೊತ್ತಾಗ್ಲಿಲ್ಲ ನಿಮ್ಗೆ
ಮಾಹಿತಿ ಅಂದ್ರೆ ಗೊತ್ತತ ತಾಂತ್ರಿಕ ಹ್ಮ
ಟೆಕ್ನಿಷಿಯನ್ ಅಂತಾರೆ ಇಂಗ್ಲೀಷ ಅಲ್ಲಿ
ಇವಾಗ ಗೊತ್ತಾಯ್ತು ಎರಡು ಸಬ್ಸಪ್ರೇಟ್ ಆಗಿ ಹೇಳಾದ್ಮೇಲೆ
ಕೆಂಪ್ ಬಂದಿದೆ ಆ ಈಗ
ಹ
ಕಕೆಂಪಾದ ಇದು
ಇಲ್ಲ ಇಲ್ಲ
ಹ್ಮ್ ಯ ಆ ತರ ಇದು ಸದ್ದು ಬತ್ತು ಅದಕ್ಕಂದೆ
ಇಲ್ಲ ಇಲ್ಲ
ಮತ್ತ ಮನೇಲೆಲ್ಲಾ ಕ್ಷೇಮ ಅಲ್ಲ
ಹ ಕ್ಷೇಮ ಆಗಿದ್ದಾರೆ
ಹ್ಮ್ ಇ ಈ ಯಾವ್ದ ಆ ಕನ್ನಡ ಗೊತ್ತಲ್ಲ
ಹ
ಕರ್ಣ
ಕನ್ನಡ ಗೊತ್ತು
ಕನ್ನಡ ಕರ್ಣ
ಕರ್ಣ ಹೂ ಗೊತ್ತು
ಧನಶೂರ ಕರ್ಣ ಅದೇ ತರ ಒಬ್ಬನು ಇಲ್ಲಿ ಧನಶೂರ ಕರ್ಣ ಅವನೇ ನಮ ನಮ್ಮ ಫ್ರೆಂಡ್ ನಮ್ಮ ಗೆಳೆಯನ್ ಪಿ ಜಿಲಿ ಇರ್ತಾನ ಅವರು ಅವರು ಅಂದ್ರೆ ಕ್ರಿಕೆಟ್ ಶಿಕ್ಷಕರು ಅವರು.
ಹ್ಮ್
ಅವರು ಧಾನ ವಕರಣ ಯಾಕಂದ್ರ ಮನುಷ್ಯ ಬಹಳ ಸ ಇದು ಅಂದ್ರೆ ಹೃದಯದ ಹೃದಯದ್ರ ಸಿರಿ ಸಿರಿವಂತವ್ನು. ಹೇಳ ಅಂದ್ರೆ ಇಲ್ಲಿ ಸಂಜೆ ನಾಯ್ಗಳು ಇರ್ತಾವಲ್ಲ ಬೀದಿ ನಾಯಿಗಳು ಅವ್ಕರು ಯಾರು ನೋಡಲ್ಲ.
ಹ್ಮ್
ಆ ಮನುಷ್ಯ ಏನ್ ಮಾಡ್ತಾನ ಆ ಬೀದಿ ನಾಯಿಗಳು ಸಾಕುಗಳು ಸಾಕು ಇರ್ತಾರ ಅವಕು ಅಷ್ಟ್ ಪಾಲನೆ ಲಾಲನೆ ಮಾಡ್ತಾರ ಗೊತ್ತಿಲ್ಲ ಅವನು ಅಷ್ಟು ಮಾಡ್ತಾನೆ. ಎಲ್ಲ ಎಲ್ಲ ನಾಯಿಗಳಗ ಊಟ ಹಾಕೋದು ಬಿಸ್ಕಿಟ್ ತಂದು ಹಾಕೋದು. ಈ ತರ ಮಾಡ್ತದೆ ನಾವು ಎಣಸ್ದಿದಾಗ ಹಾ ಹದಿನೈದು ರಿಂದ ಹದಿನೆಂಟ್ ನಾಯಿಗಳು ಇದ್ದತ್ತು ನಾ್ ಎಣಸ್ದಾಗ ಅಷ್ಟು ಆ ನಾಯಿಗಳು ತನ್ನ ಸ್ವಂತ. ದ ತಂದ ಹಾಕತಿದ.
ಹ್ಮ್
ಯೋಚನೆ ಮಾಡ. ತನ್ನ ಸ್ವಂತ ದುಡ್ಡು ಅದು ಬೀದಿ ನಾಯಿಗಳಗ. ಹ್ಮ್, ಇನ್ನೊಬ್ನು ಅಂದ್ರೆ ದಿನ, ವಾರಕ್ಕ ಒಂದ್ಸಲ ಏನೋ ಹೋಗ್ಯಾನು ದಿನ ಮಾಡ್ತಾನ?
ಹ್ಮ್
ಇನ್ನೊಂದು ಏನಂದ್ರೆ, ಅಲ್ಲಿ ಒಂದು ಸಣ್ಣ ನಾಯಿ ಸಿಕ್ಕಿತು ನಂಗ ನನ ನಮ್ ಗೆಳೆಯಗ, ಅಂದ್ರೆ ಸಿಕ್ಕಿತ್ಂದ್ರೆ ಏನ ಅದು ಒದರ್ತಾಇತ್ತು ಒದರ್ತಾಯತು ಇನ್ನೇನು ಸಾಯುತ್ತೇ, ಆಷ್ಟ್ ಆ ಇದು ಪರಿಸ್ಥಿತಿಗೆ ಬಂದಿತ್ತು ಅದು. ಏ ತೊಗೊಂಡ ಹೋಗಿ, ಅವು ಇದು ಕೊಡು ಶಿಕ್ಷಕರು ಅವ್ರಾರ ಸಾಕ್ತಾರೆ ಅತ್ತ ಅಂದೇ. ಸರಿ ಆ ಆವರ್ಗು ಕುಡಕ ಮದ್ ಇವನ್ ಹೋಗ ಒಂದ ಬಿಸ್ಕೆಟ್ ತಂದು ಹಾಕ್ಲಿಕತ. ಅದು ತಿನ್ಲಿಲ್ಲವಾಗ, ಒಂದ ತರ ನಡಗ್ತಾ ಇತ್ತು, ಇನ್ನೇನ್ ಸಾಯತ್ತೆ ಆತರನೇ ಮಾಡತ ಇತ್ತು..
ಹ್ಮ
ಅ ಇನ್ ಕೆಸ ಹೋಗ್ಯವು ಹಾಕ್ಕೊಟ್ವಿ ಅವ್ನಿಗೆ. ಅವನು ಏ ಮಾಡ್ದ? ಅಂದ್ರೆ, ಅವ್ನ್ ಏನ್ ಮಾಡ್ತಾನ ಗೊತ್ತಾ? ಬೆಕ್ಕು ನಾಯಿಗಳು ಎಲ್ಲ ಸಾಕ್ತನಲ್ಲಾ ಸಾಕ್ತಾನ ಅಂದ್ರ, ಬೀ ದಿನಗಳು ಬಿಸ್ಕೆಟ್ ಹಾಕ್ತ ಮಾಡತ ಅದನ ಹೋಗಿ ತಾನ ಯಾವ್ ಯಾವ್ ಅಂಗಡಿ ಹೋಗತಾನ ಅಲಾ ಅಂಗಡಿಗ್ ಹೋಗ್ ಅಂಗಡಿಗ್ ಹೋಗ್ ಕೊಟ್ ಬಿಡ್ತಿರ್ತಾನೆ ಅವ ನಾಯ್ನಾ ನೀವು ಸಾಕ್ರೀ ನೀವು ಸಾಕ್ರೀ ಅಂತ, ಅವ್ರು ಸಾಕ್ತಾರೆ ಹಾಗೇನಿಲ್ಲ.
ಹ್ಮ
ಸಣ್ಣ ನಾಯ್ ಸಿಕ್ಕತ್ತಲ್ಲ ಅದನ್ ಒಯ್ದೇವು, ಅಲ್ಲಿ ಒಂದು ಪಾನ್ಶಾಪ್ ಅಂಗಡಿ ಅದ ಅಲ್ಲಿ ಕೊಟ್ರ, ಅವರು ಸಾಕ್ ಅವ್ರೇನ್ ಆತರ ಇದು ಮಾಡ್ಲಿಲ್ಲ. ಸುಮ್ನ್ ಯಾವಾಗರು ಏನೋ ಒಂದ್ ಆತದೆ, ಅದಕ್ಕೆ ನಡದು ಳ ನಾಯ ಎಲ್ಲ ತಂಕಿ ಸಾಕ್ತಿದ್ರು. ಏನು ತನ್ನ ಸ್ವಂತ ದುಡ್ ಖರ್ಚು ಮಾಡಿ ದಿನ ಆ ಇದು ಹಾಲಿನ ಹಾಲಿನ ಪ್ಯಾಕಟ್ ತಗೊಂಬರರ್ರೀ, ಇಪ್ಪತ್ತು ರೂಪಾಯಿ ಖರ್ಚ ಮಾಡಿ ಹದಿನೈದು ರೂಪಾಯಿ ಖರ್ಚ ಮಾಡಿ ಒಂದು ಹಾಲಿನ ಪ್ಯಾಕೆಟ್ ತಂದು ಅದಕ್ ಹಾಲ್ಹಕೋರು ಮೊದ್ಲು ಸಾಯೋ ಸ್ಥಿತಿ ಹೊಂದಿತ್, ಈಗ ಸ್ವಲ್ಪ ದಪ್ಪ ಪ್ಪಾಗಿತ್ತು ಓಕೆ ಚೆನ್ನಾಗ್ ಕಾಣ್ತಾ ಇತ್ತು. ಬರೇ ಒಂದ್ ಅಂತ್ ವಿಸಿಲ್ ಹೊಡೆದರೆ ಬಂದ್ ಬಿಡೋದ, ಅದು ಎಲ್ಲ ಇದ್ರು ಓಡ್ ಬರೋದು ಇನ್ನೊಂದ್ ಏನಂದ್ರ, ಹಾ ಆ ಆ ನಾಯ ಇತ್ತಲ್ಲ, ಎಲ್ಲಾ ನಾಯಿಗಳು ಅಲ್ಲೊಗ್ ವಿಶಿಲ್ ಹೊಡದ್ರು ಸಾಕು ಅವ್ರು ಶಿಕ್ಷ ಅವ ಎಲ್ಲ ನೆಗಳು ಬಂದಿಡ್ತ ಅಲ್ಲೇ.
ಹ್ಮ.
ತರ ಇಟ್ಟಿದಾರ ಹ ನಾಯಿ ಏನಯತ ಅಂದ್ರೆ ಒಂದಿನ. ಅವ್ರ ಅಂದ್ರ ಅಲ್ಲಿ ಹೆ ಚ ಅಂತ ಅಂಗ್ಡಿಯ. ಇರಕ್ಕಗಲ್ಲ ಅವರು ತಮ್ ಕೆಲಸ ಮಾಡ್ತಿರ್ತಾರೆ. ಇವರು. ಸಮಯದಲ್ಲಿ ಅಂಗಡಿ ಮುಚ್ಕೊಂಡು. ಗ ಒಬ್ನ ಆಟೋದವನು ಬಂದು ಕೂತ್ಬಿಟ್ಟವಣ್ಣ ಪಾಪ ನಾಯ್ ಸತ್ ಬಿಡ್ತು ಸಣ್ಣ ಮರಿಯತ. ಮೊನೆೆ ಮೊನೆ ಅದೇ ಒಂಂತರ ಹಳೆ ಹಳಿ ಆಯ್ತು. ಆ ಆಟೋ ತವ ನೀ ಗಾಮ. ಸಚ್ಚಿಗೆ ತೊಳೋನು. ಎಲ್ಲಾ ರಿಲೇಟಿವ್ ಅದನ್ನ ಎಲ್ಲಾ ಸಂಬಂಧಿ. ಹಿಡ್ಕೊಂಡು. ಅದ್ರಲ್ಲಿ ಅವನಿಗೆ ಮೂರು. ಮೂರ್ನಾಲ್ಕ್ ಭಾಷೆ ಬರುತ್ತಾ. ಕನ್ನಡ ಹಿಂದಿ ಇಂಗ್ಲಿಷ್. ತೆಲುಗು. ತಳದಾ. ಏನ್ ಮಾಡ್ಕೊಲ್ಲ ಅವ್ನ ಆಟೋದವನ್ ಯಾರತ್ತೂ ಗೊತ್ತಲ್ಲ ಅವ್ನ ಗೊತ್ತಾದ್ರೆ. ಆಮೇಲೆ ಆಟೋಕ್ಕೆಲ್ಲ. ಏನು ಕಲ್ಲದೋಡಕ್ಕೆ ಶುರು ಮಾಡಕ ತನ್ಕೊಂಡಿದ್ದ ಅವನು ಆದ್ರೆ ಏನಂದ್ರೆ ಅದು ಒಂದ ಜೀವಲ್ಲ ಅವನುಗ ಬಾಳ ಬೇ ಅವ್ನಿಗೆ ಬಾಳ ಪ್ರೀತಿ ಅದ ಅಂದ್ರೆ ನಾಯ ಅದೊಂದ್ರ ಅವನ್ ಆಮೇಲೆ ಯಾಕ ಇವು ಅವು ಪ್ರಾಣಿಗಳು ಜೀವ ಇರಲ್ಲ ಈ ನನ್ ಮಕ್ಳಿಗೆ ಅಷ್ಟೇ ಜೀವ ಇರುತ್ತೋ ಆ ತರ ಈತರ ಬೈದ
ಹ್ಮ್
ಕರ್ನಾಟಕ ಭಾ ಕನ್ನಣ ಅದು ಏನಂದ್ರೆ ಅದು ಒಂದು ಕಥೆ ದಸ ಪಣ್ಣದ ಏರಂದ್ರ ಈ ಕರ ಹಾ ಹೂದ್ ಜನ್ಮದಲ್ಲಿ
ಹ್ಮ್
ಹ ಅವ್ ಕರಣ ಅಂದ್ರೆ ಯಾರ್ ಹೇಳು ಸೂರ್ಯಪುತ್ರ
ಗೊತ್ತು ಅರ್ಜುನನು ಅಷ್ಟೆ ಅರ್ಜುನ ಇಂದ್ರ
ಐಂದ್ರನ್ಪುತ್ರ ಓಕೆ ಈಗ ಏನಾಗುತ್ತ ಅಂದ್ರೆ ಇದು ಮಹಭಾರತ ದಲಿ ಯಾವಾಗ ದ್ಪ ಪ್ರಯೋಗದಲಿ ಏನ್ ತ್ರೆತಾ ಯುಗದಲ್ ಬಂದ್ರೆ ರಾಮಾಯಣದಲ್ಲಿ ಇವರಿಬ್ಬರು ಅಂದ್ರೆ ಕರ್ಣ ಮತ್ತೆ ಇಂದ್ರ ಅಲ್ಲಿ ಕರ್ಣ ಸೊರಿ ಕನ್ನಡ ಮತ್ತೆ ಅರ್ಜುನ ಅಲ್ಲ ಇಲ್ಲಿ ವಾಲ್ಮೀಕಿ ಸರಿ ವಾಲಿ ಮತ್ತೆ ಸುಗ್ರೀವ
ಹ್ಮ್
ಅವರಿಬ್ರು ಅಂದ್ರೆ ಇನ್ನೊಂದ್ ಜನ್ಮ ಅಲ್ಲ ಅವ್ರಿಬ್ರದು ಆದ್ರೆ ಅವಾಗ ವಾಲಿ ಮತ್ತು ಸುಗ್ರೀ ವಾಲಿಯರ್ ಡ್ರ
ವಾಲಿ ಹ
ಇದು ಆ ಇದು ಸ ಸುಗ್ರೀವ ಯಾರು ಇಂದ್ರನ್ ಮಗ
ಹ್ಮ್
ಇಲ್ ಏನಾಗತ್ತಂದ್ರೆ ಸುಗ್ರೀವ ಅವ್ನಿಗೆ ವಾಲಿಗೆ ಹಿಂದಿನಿಂದ ಸಾಯುಗಡ್ ಇರ್ದಿತನ್ ಅಂದ್ರೆ ದ್ವಾ ಯಾರು ಸುಗ್ರೀವ ಸುಗ್ರೀವ ಏನಂದ್ರ ಸುಗ್ರಿವ ವಾಲಿ ಅವರಿಬ್ಬರು ನಡುವೆ ಯುದ್ ಇದಾಗ್ತಿರ್ತದೆ ಹಿಂದಿನಿಂದ ಬಾಣ ಬಿಟ್ಟಿದ್ ರಾಮ
ಹ್ಮ್
ಅದಕ್ಕೆ ವಾಲಿಸ್ ಸಾಯ್ತಾನೆ ಯಾಕಂದ್ರೆ ವಾಲಿಸ್ ಸ್ವಲ್ಪ ಅವ್ನಿಗೆ ಸ್ವಲ್ ಸ್ವಪ್ ದುಷ್ಟ ಬುದ್ಧಿ ಬಂದಿರುತ್ತೆ ಅವನು ಚೆನ್ನಾಗಿರೋನೇ ಇರ್ತಾನ ಸ್ವಲ್ಪ ದುಷ್ಟುದ್ಧಿ ಇರುತ್ ಅವನ್ಗೆ
ಹ್ಮ್
ಹ ಈಗ ಆ ಏನು ಸೂರ್ಯನ್ಗೆ ಇದು ಏನು ತನ್ ಮಗ ರಾಮನಿಂದ ಸತ್ನಲತ್ ಒನ ಒಂದಿದಿತ್ತು ಬೇಜಾರು ಈಗ ಇದನ್ ಕರ್ಮ ಕಮಿಸ್ಬೇಕಂತಲ್ಲ ಕರ್ಮ ನೀಗ ಅದನ್ನು ಸಮ ಮಾಡ್ಬೇಕ್ ಈಗ ಅದ್ರ ಸಲುವಾಗಿ ಏನ್ ಮಾಡ್ತೇನೆ ಇನ್ನೊಂದು ಜನ್ಮದಲ್ಲಿ ಕಾರಣ ಯಾರು ಸೂರ್ಯನ್ ಮಗ ಐದ ಯಾರು ಸುಗ್ರೀವ ಇಂದ್ರನ್ ಮಗ ಹಾ ಸರಿ ರಾಮ ರಾಮಾಯಣದಲ್ಲಿ ಸ್ವಲ್ಪ ಉಲ್ಟ ಏಳಿದೆ ಅದು ಏನಂದ್ರೆ ಆ ಸುಗ್ರೀವ ಸೂರ್ಯನ ಮಗ ವಾಲಿ ಇಂದ್ರನ ಮಗ ಹ ಈಗ ಇಂದ್ರನ್ ಮಗ ಬದುಕ್ಬೇಕು ಸೂರ್ಯನ್ ಮಗ ಸಾಯ್ಬೇಕು ಅದ ಸಲುವಾಗಿ ಕರ್ಣ ಸಾಯ್ತಾನ ಯಾರ್ ಬಾಣದಿಂದ ಅರ್ಜುನ್ ಅರ್ಜುನ್ ಬಾಣದಿಂದ ಅಲ್ಲಿದದು ಇದ್ಯಾರ ಕೃಷ್ಣ
ಹ್ಮ್
ಕೃಷ್ಣ ಯಾವತ್ತುಲು ಅಂದರ ಅದಕ್ಕೆ ವಿಷ್ಣು ಏನಂತಾರೆ ಮಾವು ಅಂತರ ತಲೆ ಹೇಗಂದರೆ ಎಲ್ಲೂನು ಸಮಯಗೆ ಗೆಟ್ಟಿರ್ತಾನೆ
ಹ್ಮ್
ಗ್ಲ್ ಇನ್ನೊಂದ ಏನಾದ್ರ ಹ ಕರ್ಣ ಮನುಷ್ಯ ಅವ ಈಗ ಅಂದ್ರೆ ಈ ಇದು ರಾಮ ಇದು ಮಹಾಭಾರತ ಬರ್ದವ್ರು ಯಾರು ಹೇಳಿ
ವಾಲ್ಮೀಕಿ
ಅದು ಆ ರಾಮಾಯಣ ಬರ್ದವ್ರು ವಾಲ್ಮೀಕಿ ರಾಮ ಇದ ಮಾಭಾರತ ಬರದು ವೇದವ್ಯಾಸರ ವೇದವ್ಯಾಸರ ವೇದವ್ಯಾಸರ ಮಹಾಭಾರತದಲ್ಲಿ ಯಾವಾಗಲೂ ಶ್ರೇಷ್ಠ ಅಂದ್ರೆ ಯಾರ ಅವರು ಅಂದ್ರೆ ಅಲ್ಲಿ ಯಾರು ಶ್ರೇಷ್ಟರು ಹಂಗಿಂಗತ್ ಹೇಳಿಲ್ಲ ಆದ್ರೆ ನೆ ಕೃಷ್ಣನೇ ಎಲ್ಲ ದೊಡ್ಡ ಲ್ಲ ದದು ಅವನಿಗೆ ನೆಸ್ಬೇಕು ಆತರ ಈ ತರ ಹೇಳಿದ್ರು ಆದ್ರೆ ಮತ್ತ ಯಾರಿಗು ಹೇಳಿದ ಲ್ಲ ಈ ತರ ಆದ್ರೆ ಅದನ್ನ ಕನ್ನಡದಲ್ಲಿ ಅನುವಾದ ಮಾಡ್ತಾರಲ್ಲ ಯಾರು ಕುಮಾರ ವ್ಯಸ್ರು ಕುಮಾರ್ ವ್ಯಾಸ ಗದಗಿನ ನಾರಾಯಣಪ್ಪ
ಹ್ಮ್
ಗದಗಿನ ನಾಯಣಪ್ಪದಿಂದ ಕುಮಾರ್ ವ್ಯಾಸರು ಎಂದು ಎದುಕಾ ಇಟ್ಕೊಂತಾನೆ ಅಂದ್ರೆ ವೇದವ್ಯಾಸರು ಸಂಸ್ಕೃತದಲ್ಲಿ ಬರ್ದಿದ್ ನಾ ಕನ್ನಡದಲ್ಲಿ ಬರಿತಾ ಇದೀನಿ ಅನುವಾದ ಮಾಡ್ತಾ ಇದ್ದೀನಿ ಅದ ಸಲುವಾಗಿ ನಾನು ವ್ಯಾಸ ಅದ್ರ ಸಲ್ ಕುಮಾರ್ ವ್ಯಾಸ ಅಂತ ಇಟ್ಕೋತಾರೆ ಹೆಸರು
ಹ್ಮ್
ಕುಮಾರ ವ್ಯಾಸ ಅಂತ ಇಟ್ಕೊಂಡ್ಮೇಲೆ ಏನಾಗುತ್ತೆ ಅವರು ಬರೀತಾರಲ್ಲ ಕತೆ ಕೊನೆಗೆ ಬರೀತಾರೆ ಮಹಾಭಾರತದಲ್ಲಿ ಯಾರನ್ನೂ ನೆನಬಾರ್ದು ಅಂದ್ರೆ ಯಾರನ್ನ ನೆನೆಸ್ಕೋಬಾರ್ದು ಓಕೆ ನೆನ್ಸ್ಕೊಂಡ್ರೆ ಕರುಣನೊಬ್ಬನ ನೆನೆಸ್ಕೋಬೇಕು ಅವಾಗಿಂದ ಕರುಣಗ ಸ್ವಲ್ಪ ಹೊಗಳುತ್ತಾರೆ ಅದ್ರಕಿನ ಮುಂಚೆ ಕರ್ಣಗೆ ಯಾವತ್ತುಲೂ ನಿಂದಾನೇ ಇದ್ದೇ ಇದೆ ಸರಿ ಈಡ್ಲಾ